ಹಲೋ ಹಲೋ ಗುರು ಹೇಗಿ ದಿಯಾ ಬ್ರೋ.
ಚೆನ್ನಾಗಿದೆನಿ ಬ್ರೋ ನೀನ್ ಹೇಗಿದೀಯಾ.
ನಾವು ಚೆನ್ನಾಗಿದ್ದೇವಿ ಬ್ರೋ.
ಏನ್ ಮಾಡ್ತಾಯಿದಿಯಾ?
ಏನಿಲ್ಲ ಬ್ರೋ ಊಟ ಮಾಡಿ ಗುಟ್ಕಾ ಹಾಕೊಂಡ್ ಕುಂತೀವಿ ಬ್ರೋ.
ಹೌದಾ ಏನ್ ಊಟ ಮಾಡಿದ್ರಿ.
ಹ್ಮ
ಏನ್ ಊಟ ಮಾಡಿದ್ರಿ ಸ
ಎಗ್ ಕರಿ ಚಪಾತಿ
ಹೌದಾ ನೀವೇ ಮಾಡಿದ್ದ ಏನ ಬಂದಿತ್ತ.
ಬಂದಿದ್ದು ಬ್ರೋ ಪಿಜಿ.
ಮತ್ತೇಏನ್ ಹೇಳ್ತೀರ ಬ್ರೋ.
ಏ ನೀವ ಹೇಳೋದ ಬ್ರೋ ಏನಾರು.
ಹೌದಾ ಬೆಂಗಳೂರ್ ಹೇಗಿದೆ.
ಏನೋ ಪರವಾಗಿಲ್ಲ ಬ್ರೋ ಚೆನ್ನಾಗಿದೆ.
ಹ್ಮ್ ಹೌದಾ ಮೊನ್ನೆ ಲಾಲ್ಬಾಗ್ ಹೋಗಿದ್ದ್ರಿಯಂತೆ.
ಹಾ ಲಾಲ್ಬಾಗ್ ಹೋಗಿದ್ದೆ ಬ್ರೋ ಎಲ್ಲ ಪೀಶಿಯಸ್ ಆಗಿದೆ ಮರಗ ನೋಡೋಕೆ. ಮಳೆ ಒಂದ್ ಬಂದು ಅವತ್ತು ಚೆನ್ನಾಗ ಐತಿ ಫುಲ್ ಎಲ್ಲಾ. ಗ್ಲಾಸ್ ಹೌಸ್ ಇದೆ ಚೆನ್ನಾಗಿದೆ ಬ್ರೋ ಗ್ಲಾಸ್ ಹೌಸ್ ಇದೆ ಚೆನ್ನಾಗಿದೆ. ಆಮೇಲೆ ಇವಾಗ ಈಗ ಮಾವಿನ ಹಣ್ಣಿಂದ ಇದು ಐತಲ್ಲಾ ಅದೆಲ್ಲಾ ನಡೀತಾ ಇದೆ ಅಲ್ಲಿ.
ಹ್ಮ್ ಹ್ಮ್.
ಆಮೇಲೆ ಸಂಗೀತ- ಇವಾಗ ನಾನು ಹತ್ತಿಬೆಲ ಅಲ್ಲಿ ಇದೇನಿ ಬ್ರೋ. ನಿಮ್ಮ ಎಲ್ಲಿದ್ದೀರಾ. ಹಲೋ. ಬ್ರೋ ನೀವ ಎಲ್ಲಿದಿರ. ಹಲೋ.
ಹಲೋ ಬ್ರೋ ಕೇಳಿಸ್ತಿಲ್ವಾ ಹಾಸ್ಟೆಲಲ್ಲ ಇದ್ದೀರಾ. ಮತ್ತೆ ಹೇಗಿದೆ ಹಾಸ್ಟೆಲು.
ಹಾಸ್ಟೆಲ್ ಎಲ್ಲಾ ಚೆನ್ನಾಗಿದೆ. ಇದ ಇನ್ನು ಊಟ ನಮ್ದು ಹಾ ಚೆನ್ನಾಗಿದೆ.
ಹ್ಮ್
ಮತ್ತೇನ್ ಹೇಳ್ತೀರಾ ಬ್ರೋ.
ಮತ್ತೆ ಬ್ರೋ ಮತ್ತೇ ಏನಲ್ಲ ಬ್ರೋ ನೀನೇ ಹೇಳ್ಬೇಕು ಏನಾದರು ಹ್ಮ್.
ನಮ್ನು ಕರ್ಕೊಂಡ್ ಹೋಗಿ ಅಲ್ಲಿ ನೋಡಕ್ಕೆ ಪ್ಲೇಸ್.
ಏ ಬನ್ನಿ ಬ್ರೋ ಈ ಸಂಡೆ ಹೋಗೋಣ. ಈ ನೆಕ್ಸ್ಟ್ ಸಂಡೆ ಬರುತ್ತಲ್ಲ ಈ ಸಂಡೆ ಹೋಗೋಣ.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
ಹಾ ಓಕೆ ಅ ಸಂಡೆ ಸೂಟಿ ಅಲ್ವಾ. ಸಂಡೆ ರಜೆ ಇರುತ್ತೆ ಹಲೋ.
ಹ್ಮ್ ಅದೇ ಹಾ.
ಅಲ್ಗೋಬೇಕಾ.
ಕೊಂಡು ಬರೋಣ.
ಹ್ಮ್ ಆಯ್ತು. ಆಯ್ತು ಹೋಗೋಣ ಅಂತಬಿಡ್ ಅಲ್ಲಿ ಮೀಟ್ ಮಾಡ್ಕೊಂಡ್ ಬತದ. ಮಂಡೇ ಹೋಗಣವಾ.
ಹ್ಮ್ ಅವರು ಮಂಡೇ ಬಾ ಅಂತ ಹೇಳಿದ್ರೆ ಸಂಡೇ ಹೋಗೋಣ.
ಹಾ ಸಂಡೆ ಹೋಗಣವಾ ಬ್ರೋ ಅಂದ್ರೆ. ಸಂಡೆ ಅದು ಕೂಡ ರಜೆ ಇರುತ್ತಲ್ಲ ಮಂಡೆ ಹೋಗ್ಬೋದೇನೋ. ಹ ಗೆಲ್ಗೆಸ ರಜೆ ಇರುತ್ತ ಬ್ರೋ ಅದು ಸಂಡೆ ಸೆಂಟ್ರಲ್ ಗೌರ್ಮೆಂಟ್ ತಾನೇದು.
ಹಾ ಹೌದು.
ಏ.
ಹಾ.
ಮಂಡೇ ಸಂಡೇ ಹೋಗ್ಬಿಡಣ ನಾವು. ಆಮೇಲೆ ಪ್ಲಾನಿಂಗ್ ಮಾಡ್ಬೋದು ಹಾ. ಏ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರ ಏ ಚೆನ್ನಾಗಿದೆ ಬ್ರೋ.
ಹ್ಮ್ ಹ್ಮ್.
ಎಂಟ್ರೆನ್ಸು ಚೆನ್ನಾಗ ಐತೆ ಒಳಗಡೆ ಕೂಡ. ಮರಗಳು ಅವೆಲ್ಲಾ ಗ್ಲಾಸ್ ಹೌ.
ಹ್ಮ್.
ಪ್ಲೇಸಸ್ ಆಮೇಲೆ ಬೆಟ್ಟ ಚೆನ್ನಾಗೈತೆ ನೋಡಕ.
ಹೌದ. ಸಂಡೆ ಹೋಗಣ.
ಹ್ಮ್ ಆಯ್ತು ಬ್ರೋ ಸಂಡೆ ಹೋಗೋಣ.
ಎಷ್ಟ ಜನ ಹೋಗಣ.
ನೀವ್ ಯಾರಾರು ಬರ್ತಿದ್ದೀರಾ.
ಇಲ್ಲ .
ಹ್ಮ ನಿಮ್ ಫ್ರೆಂಡ್ಸ್ ಯಾರಾದ್ರರು ಇದ್ದಾರ ಹ್ಮ್. ಯಾಕೋ ವೈಸ್ ಬ್ರೇಕ್ ಕೇಳಿಸ್ತದೆ ಬ್ರೋ ನಿಮ್ದು. ಹಲೋ ಹ್ಮ್ ಹ್ಮ್ ಹ್ಮ್. ಅವರು ಬರ್ತಾರಾ ನಿಮ್ ಫ್ರೆಂಡ್ಸು ಬರ್ತಾರಾ ಹಾ
ಹಲೋ
ನಿಮ್ ಫ್ರೆಂಡ್ಸು ಬರ್ತಾರ ಅವರು ಹಲೋ. ಹಲೋ. ಹ. ಹಲೋ. ಬ್ರೋ ಕೇಳಿಸತಿಲ್ವಾ. ಏ. ಹಲೋ. ಹಲೋ.
ಹ .
ಲ್ವಾ . ಬ್ರೋ ನಿಮ ಪ್ರಿನ್ಸಿ ಬರ್ತಿದರಾ.
ತನ್ನ
ಒಬ್ನು ಬರ್ತಾರಾ ಆಯ್ತು ನಮ್ ಫ್ರೆಂಡ್ ಕೂಡ ಒಬ್ರು ಬರ್ತಾರೆ
ಹಾ
ಜನ ಸೇರ್ಕೊಂಡ್ಬಿಟ್ಟು ಅಳೆ ಸುತ್ತಾಡನ್ನು ಅಂತೆ ಬೈಕ್ ತಗೊ ಬರ್ತರಬ್ರು ಅಥವಾ ಬಸ್
ಅ ಬಸ್ಗೆ ಬಸ್ಗೆ ಹಾ ಎಷ್ಟ ಕಿಲೋಮೀಟರ್ ಆಗುತ್ತಾ
ನೀವೆಲ್ಲ ಇರೋದು
ನಾವು ಹತ್ತಿ ಬಲ್ಲಲ್ಲಿ
ಹತ್ತೆ ಬೆಲೆ ಎಲ್ಲ ಆ ನಾವು ಕೂಡ ಅತ್ತಿ ಬೆಲಲಿ ಇರೋದಬ್ರು ಅತ್ತಿ ಬೆಲಲಿ ಯಾವ ಸೆಕ್ಟರ್ ಅಲ್ಲ ಇದ್ರ
ನಾವು ಎಡೋ್ಣಹಳ್ಳಿ
ಎಡವ ನಡಿಿಲ್ಲ
ಹಾ
ಓಕೆ ಬ್ರೋ ಹಾಗಿದ್ರೆ ನಾನು ಕೂಡ ಹತ್ತಿ ವಲೆಯಿಂದ ಎರಡನಳ್ಳಿ ಬರ್ತೀನಿ
ಹಾ ಹಾ
ಬಸ್ ಹೋಗಬಿಡೋಣ ಒನ್ ಅಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಅಥವಾ ಟೂ ಅವರ್ ಆಗುತ್ತ ಸಂಡೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರತ್ತಲ್ಲ ಹಾ ಹಾ ಬ್ರೂ ಅಂದ್ರೆ ಸ್ವಲ್ಪ ಟ್ರಾಫಿಕ್ ಹ ಟ್ರಾಫಿಕ್ ಜಾಸ್ತಿ ಇರುತ್ತಲ್ಲಾ
ಹಾ ಹಾ
ಅದಕ್ಕೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಬಿಡೋಣ ಹಾ ಪಕ್ಕ ಬರು ಹೋಗೋದು ಹೋಗೋದ್ ಪಕ್ಕ ಪಕ್ಕ ತಟೆ ಸ್ವಲ್ಪ ಬೇಗನೆ ಹೋಗ್ಬಿಡಣ ಅಂದ್ರೆ ಹೋಗಿ ಡ ಕೂಸು ಕೂಡ ಟೈಮ್ ಸಿಗುತ್ತೆ ಆಮೇಲೆ ಊಟ ಟೈಮಿ ಕರೆಕ್ಟ್ ಆಗಿ ಅಲ್ಲೇ ಊಟ ಮಾಡ್ಕೋಬಹುದು
ಹಾ
ಮತ್ತೆ ಇಬ್ರು ಏನ್ ಸಮಾಚಾರ
ನಮ್ಮಚಾರ ಒಬ್ರು ನೀವೇ ಹೇಳೋದು ಇವಾಗ ನಮ್ಮ ನಾಗ ಇದಾನ ಇಲ್ಲಿ ನಾಗನು
ಹ್ಮ್ ನಮ್ ಫ್ರೆಂಡ್ಸಾ ನಾಗು ಹ್ಮ್ ಹ್ಮ್ ಹ್ಮ್ ಅವ್ರ ಹೆಂಗಂತಿದ್ದಾರೆ ಚೆನ್ನಾಗಿದ್ದಾರ
ಅವರು ಚೆನ್ನಾಗಿದ್ದಾರೆ
ಹಾ ಹ
ಯವಾಗ ಊಟ ಮಾಡಿ ಬಂದ್ವಿ ಇವರ್ಗೆ ಬಲ್ಲ ಮತ್ತೆ ಪ್ಲೇಸ್ ಏನು ನಬ್ರೊ ಮತ್ತೆಲ್ಲಿ ಪ್ಲೇಸ್ ಇದ್ದಾವೆ ಬೆಂಗ್ಗಳೂರಲ್ಲಿ
ಬೆಂಳೂರಲ್ಲಿ ಲಾಲ್ಬಾಗ್ ಇದೆ ಆಮೇಲೆ ಗಾರ್ಡನ್ ಕಬನ್ ಪಾಕ್ ಇದೆೆ ಆಮೇಲೆ ಮೈಸೂರ್ ಪ್ಯಾಲೇಸ್ ಇದೆ ಸಾರಿ ಮೈಸೂರು ಲಲ ಬ ಬೆಂ ಪ ತಾಲೇಸ್ ಇದೆ
ಅದು ಇದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಇದೆಯಲ್ಲ
ಅದು ಇದೆ ಬೋ ಹ್ಮ್ ಅದು ಕೂಡ ಇದೆ
ಹಾ ಹಾ ಇದು ಊರನ್ ಮಾಲ್ ಹೆಂಗಿದೆ
ನಾನು ಹೋಗಿಲ್ಲ ಪರ ಹೋಗ್ಬೇಕು ಒಂದ್ಸರಿ ಅದನ್ನ ನೆಕ್ಸ್ಟ್
ಅದ ನೆಕ್ಸ್ಟ್ ವೀಕ್ ಇ ಮಾಡೋಣ ಈ ವೀಕ್ ಇಲ್ಲಿ ಹೋಗಣ
ಹಾ ನೆಕ್ಸ್ಟ್ ವೀಕ್ ಬೇಕಿದ್ರೆ ಆ ಕಡೆ ಹೋಗೋಣ
ಹಾ ಪಕ್ ನಾನು ಊರಲ್ಲಿ ಇರ್ಬೋದು
ಊರ್ಗ್ ಹೋಗ್ತಿದ್ದೀರಾ
ಹಾ ಅಲ್ಲಿ ಕಂಪ್ನಿಯಲ್ಲಿ ಜಾಯಿನ್ ಮಾಡಿ ಗೋರ್ ಹೋಗ್ಬೇಕು ಅಬ್ಬಾಯ ಒಂದ
ಹಲೋ ಮಾಡಮ
ಹಾ ಮೋರಮ ಯಿದೆ
ಓಕೆ ಕೆ ನಿಮ್ಮ್ ಊರಲ್ಲ ಹೆಂಗ್ ಚೆನ್ನಾಗ್ ಸೆಲೆಬ್ರೇಟ್ ಮಾಡತಾರ ಹೆಂಗೆ
್ಮ ಇವಾಗ ಸ್ವಲ್ಪ ಲೋ ಆಗಿದೆ ಮೊದ್ ಮಾಡ್
ಹಾ ಹಾ
ಓ ಯಾರು ಮೊರಮ್ಗೆ ಇಂಟ್ರೆಸ್ಟ್ ಮಾಡ್ತಾ ಇಲ್ಲ ನಮ್ಮಲ್ಲಿ
ಹೌದಾ ಅಂದ್ರೆ ದುಡಿಯೋಕೆ ಅಂತ ಅಲ್ಲಿ ಇಲ್ಲಿ ಹೋಗಿರ್ತಾರಲ್ಲ ಸೋ ಇ ಹಾಗ ಸ್ವಲ್ಪ ಕ್ರೌಡ್ ಕಡಿಮೆ
ಹ್ಮ್
ಹ್ಮ್ ಹ್ಮ್
ಅ ನಿಂಬರಲ್ಲಿ ಮಾಡಲ್ವ
ಮಾಡ್ತಾರೆ ನಾನು ಕೂಡ ಹೋಗ್ಬೇಕು ಆರಾಮ
ಹೌದಾ ಹಾ ಹಾ
ಮತ್ತೆ ಬ್ರೋ ಎನ್ ಸಮಾಚಾರ
ಹೇಳ್ಬೇಕ್ ನೀವೇ
ಇಲ್ಲಿಂದ ದೂರನ ಸೂರದರು ಹತ್ರನ
ಹಾ
ಇಲ್ಲಿಂದ ದೂರ ಆಗುತ್ತಾ ಅಥವಾ ಹತ್ರನ
ನಮ್ದು ಫೈವ್ ಕಿಲೋ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ
ಫವ ಹಂಡ್ರೆಡ್ ಕಿಲೋಮೀಟರಾ
ಹಾ ಆವೆ ರಿ ಅವರಿಂದ ಸಿಿಗ್ಗಾವ್ ಶ ಸಿಗ್ಗಾಂವಿಂದ ದೋಸಿ
ಿಂದ ಸಿಗ್ಗಾಮ ಸಿಗ್ಗಾಮಿಂದ
ದೊಂಟ್ ಸೀ
ೊಂಡಸಿ ಒಕೆ ಯಾವ ತಾಲೂಕ್ ಬರದೆ ಬ್ರೋ
ಸಿಗ್ಗವನ ತಲ್ಲೂಕು
ಹೇ ಸಕ್ಕಾಮ್ ತಾಲೂಕ ಹಾವೇರಿ ಜಿಲ್ಲೆಯಣ
ಹಾ ಹಾ ಹೌದು
ಹ್ಮ ಆಯ್ತು ಬ್ರೋ ಇನ್ನೇನ್ ಸಮಾಚಾರ
ಇಂದರು ನೀವೇ ಹೇಳುದು ಇವಾಗ ಹೇಗಿದೆ ಎಲ್ಲಾರೂ ಮನೆಯಲ್ಲಿ ಚೆನ್ನಾಗಿದ್ದಾರ
ಎಲ್ರು ಚೆನ್ನಾಗಾರ ಒಬ್ರು ನಿಮಮ್ಮ ಮನೇಲಿ
ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದಾರೆ
ಮತೆ ಕೇಳಿದೆ ಅಂತ ಹೇಳುದಲ್ರುೂನು
ಇ ಕೆಲ್ಸ ಹೋಗ್ತಾ ಇಲ್ವಾ
ಹೋಗ ಹೋಗ್ತಾ ಇದ್ದೀ ಬ್ರೊ ಹೋಗ್ಬೇಕು ಸಂಡೆ ತಾನೇ ಸಂಡೇ ಇವಾಗ ಏನಿಲ್ಲ ಒಬ್ರು ಇವಾಗ ನಾನು ಒ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ
ಹಾ ಹಾ ನ ಪ್ರೇಮಿಂತ ಸ್ಯಾಲ್ರಿ ಏನ್ ಚೆನ್ನಾಗಿದೆಯಾ
ಹ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಪರವಾಗಿಲ್ಲ
ಹ್ಮ ಹಾ ಇದು ನಮ್ದು ಜಾಯ್ನಿಂಗ್ ಇದೆ ಮಂಡೇ ನೆಕ್ಸ್ಟ್ ವೀಕ್ ಜಾಯಿನಿಂಗ್ ಇದೆ ನೋಡ್ಬೇಕು
ಓ
ಗ್ಯಾಸ್ ಗಲ್ ಗ್ಯಾಸ್ ಕಂಪನ ಅಲ್ಲಿ
ಹಾ ಲ್ ದಸ
ಹ್ಮ್
ಹ್ಮ್
ಹಲೋ
ಹಲೋ
ಹಾ ಹೇಳಿದರು
ಹ್ಮ್ ಗೆಲ್ ಕೆಲ್ಸಲ್ಲ ಹೋಗ್ತಾ ಇರೋದು ಎ ಬ
ಹಾ ಹೌದು
ಹ್ಮ್ ಓಕೆ ಬ್ರ ಯಾವಾಗ ಹೋಗ್ತಿದೀರಾ ಅದೇ ಸೆ ಒಪೀನಿಯನ್ಂದಲದಾ
ಏನ್ ಹೇಳ್ತಾರಬರು
ಮತ್ತೇನಿಲ್ಲಬ್ರು ನೀಟ್ಾದ ಮಾತಾಡೋಣ ಅಂತ ಆಯ್ತಾ ಹಲೋ ಹಲೋ
ಹಮ್
ಹ
ಹ
ಹೇಳ
ಹಲೋ